ಸ ಶಭ ಮಧ್ಯಾಹ್ನ
ಸುಮಲ್ಾನ ಸರ್ ನಮ್ದು ಊಟ ಆಗಿದೆ ಸರ್ ನಿಮ್ದು ಊಟ ಆಗಿದೆ ಸರ್ ನೀವು ಮಧ್ಯಾಹ್ನದ ಊಟ ಏನು ಸಿೀಿಸಿದ್ದೀರಾ ಸರ್ ಈಗ ನಾವು ಸಂಗಮ್ ಜೋಶಿ ಅಂತ ಮಾತನಾಡ್ತಿರೋದು
ಸಂಗನ್ ಜೋಶಿ ಅವರು ಸರ್ ಸರ್ ಅವರು ಜೋಶಿ ಕುಲಕರ್ ಅವರು ಸ ಏನ
ಸರ್ ನಮ್ ಜೋಶಿ ಕುಲಕರ್ಿ ಅವರುರ್ ನಮ್್ರೇ ಆಗ್ಬೇಕು
ಹೌದಾ ಸರ್ ಸರ್ ಅದೇ ಅದೇ ಸರ್ ಅದೇ ಸರ್ ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ಕಾಲ್ ಮಾಡಿದೆ ಸರ್ ಸಂಂಗ
ಸರ್ ಹೌದು ಸರ್ ನಿಮ್ಮ ತಮ್ಮನಿಗೆ ಒಂದ್ ಸ್ವಲ್ಪ ಕಾಲಿನಲ್ಲಿ ಏನಾದ್ರು ನೋವು ಇದೆಯಾ ಸರ್ ಏನಂದ್ರು ಕಾಲು ಮುರಿದಿದೆ ಅಂತ ಬಂದಿದರು ಸರ್ ನಿಮ್ಮ ತಮ್ಮನು ನಮ್ಮ ಸಂಗಮ್ ಜೋಷಿ ಅಂತ ಬಂದಿದ್ದಾನ
ಹೌದ ಸರ್ ಅದೇ ಸರ್ ನಿಮ್ ನಂಬರ್ ಕೊಟ್ಟಿದ್ರಿ ಸರ್ ಅದ ಹಸ್ತಾರ ಸರ್ ಆಮೇಲೆ ನಿಮ್ಗ್ ನಂಬರ್ ಕೊಟ್ರ ಸರ್ ಒಂದು
ನಮ್ದು ನಂಬರ್ ಕೊಟ್ಟಿದಿದ್ದಾರೆ ಅವ್ರಿಗೆ ನೀವು ದಿನಲುೂ ಏನಾನು ಏನಾದ್ರು ಆಹಾರ ಸೇವನೆ ಏನಾದ್ೂ ಏನು ಏರುಪ ಇರುವುದಯಾ ಸರ್ ನೀ್ ಸರಿಯಾಗಿ ಕೊಡಬೇಕು ಅವಾರ
ಮಾಡಡ್ತೀವ ಸರ್ ಇಲ್ಲ ಸರ್ ಬೆಳಿಗ್ಗೆ ಎದ್ದ ತಕ್ಷಣಾನೇ ಒಂದ್ ಗ್ಲಾಸ್ ಹಾಲು ಕುಡ್ತೇನೆ ಸರ್
ಸರ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕೊಡುವುದಕ್ಕಿಂತ ಸರ್ ಉತ್ತಮ ನಾನು ಹೇಳುವುದೇನೆ ಅಂದ್ರೆ ಒಂದು ಗ್ಲಾಸ್ಿನಲ್ಲಿ ಸರ್ ಒಂದು ಬಿಸ ನೀೀರನ್ನು ತಗೋರಿ ಸರ್ ಅದ್ರೊಳಗೆ ಒಂದು ನಿಂಬೆ ಹಣ್ಣಿನ ರಸ ಹಿಂಡಿ ಕೊಟರಿ ಸರ್ ಅವನ ದೇಹಕ್ಕೆ ಉತ್ತಮ ಸರ್ ಸರ್ ಹುಡುಗ ದಪ್ಪ ಇಲ್ಲಾಂದ್ರೆ ಸರ್ ಅವ್ನಿಗೆಟ್ಟ ವಿಟಮಿನ್ಸ್ ತಮ್ಮ ಆಗಿರಬಹುದು ಸರ್ ಈಗ ಈಗ ಗಾಳಿಯಲ್ಲಿ ಕ್ಯಾಲ್ಸಿಯಂ ಒಂದ ಸ್ವಲ್ಪ ಕಮ್ಮಾಗಿದೆ ಸರ್ ಅವನಿಗೆ ಒಂದ್ ಸ್ವಲ್ಪ ಕಾಲಿನಲ್ಲಿ ಅದು ಎಲ್ಲೋ ಮುರಿದಿದೆೆಯ ಅಲ್ವಳ ಅದಕ್ಕೆ ಅವನು ಶರೀರ ಸೊರಗಿದೆ
ಸರ್ ನಾ ನಿನ್ ಹೌದೌದು ಬರಾಬರಿ ಸರ್ ನಿನ್ನೆ ಕಾಲ್ ಮಾಡಿದಾಗ್ಲೇ ನೀವು ಎಲ್ಲೇ ಪ್ರವಾಸಕ್ಕೂ ಇದೆ ಅಂತ ಹೇಳಿದ
ಸರ್ ನಾನು ಪ್ರವಾಸ ಹೋಗಿದ್ದೇನೆ ಸರ್ ನಾನು ದಾಂಡೇಲಿ ಟೂರ್ ಮಾಡಿದ್ದೇನೆ ಐದು ದಿನಗಳ ಕಾಲ ಯ ಯಾಕಂದ್ರೆ ನಮ್ಮ ಡಾಕ್ಟರ್ ಇದು ಡಾಕ್ಟರ್ ವತಿಯಿಂದ ನನಗೆ ಕಾಲ್ ಬಂದಿತ್ತು ಸರ್ ನಾನು ಅವರ ಜೋಡಿ ಐದು ದಿನ ಹೋಗಬೇಕಾಗಿ ತದೆ ಯಾಕೆಂದ್ರೆ ನಮ್ದು ಒಂದು ಕ್ಯಾಂಪ್ ಇರುತ್ತಂದ್ರೆ ಸರ್ ಐದು ದಿನಗಳ ಮಟ್ಟಿಗೆ ಹೋಗಬೇಕು
ಸರ್ ಅದೇ ನೀವು ಡಾಕ್ಟರ್ಸ್ಗಳು ಅಷ್ಟು ಹಕರಾ ಇಲ್ಲ ಬೇರೆಯವರು ಅವ್ರಗ ಅವ್ರಿಗೆ ಏನಾದ್ರು ಅವಕಾಶ ಇರದಿಲ್ಲ ಇಲ್ಲ ಹೇಗೆ ಸರ್
ಸರ್ ನಾನು ನಮ ಫ್ರೆಂಡ್ ಜೊತೆನೆ ಹೋಗ್ತೀನಿ ಸರ್ ನನ್ ಫ್ರೆಂಡ್ ಬಂದ್ರೆ ಸಾಕು ಸರ್ ನನಗೆ
ಹೌದು ಸರ್ ನೀವು ಫ್ರಂಡ್ ಹೌದು ಸರ್ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ನೀವು ಫ್ರೆಂಡ್ ಜೊತೆಗೆ ಹೋಗ ರ ಅಂತ ಗೊತ್ತುಸ ನಮ್ಗೆ ಅದೇ ಅಲ್ಲಿ ಅದೆಲ್ಲ ಅಲ್ಲಿ ಹೇಗಿದೆ ಸರ್ ಅದ
ಈಗ ದಾಂಡೇಲಲ್ಲಿ ಹೇಳೇಳ್ಬೇಕಂದ್ರೆ ಸರ್ ವಾತಾವರಣ ತುಂಬಾ ಚೆನ್ನಾಗಿದೆ ಸರ್ ಅಲ್ಲಿ ಗಿಡಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಮರಗಿಡಗಳನ್ನು ಬಹಳ ನೆಡುತ್ತಿದ್ದಾರೆ ಸರ್ ಅಲ್ಲಿ ವಾತಾವರಣದಲ್ಲಿ ನಾನು ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಅಲ್ಲಿಯ ವಾತಾವರಣ ತುಂಬಾ ಚೆನ್ನಾಗಿದೆ ಈಗ ಒಬ್ಬ ಮನುಷ್ಯ ಹುಟ್ಟಿದ್ದ ಹುಟ್ಟ ಹಟ್ಟಿದ ಮೇಲೆ ಆದ್ರೂ ಒಂದು ದಿನ ಆದ್ರೂ ದಾಂಡಲಿ ಹೋಗೇಬೇಕು ಸರ್ ಅಲ್ಲಿ ಯಾಕಂದ್ರೆ ಅಲ್ಲಿಯ ವಾತಾವರಣ ತುಂಬಾ ಚೆನ್ನಾಗಿದೆ ನಾನು ಏನು ಹೇಳಿದ್ದೇನೆಂದ್ರೆ ಒಂದು ದಿನಕ್ಕೆ ವಿಶಿಷ್ಟ ಅಂತ ಇರುತ್ತದೆ ಸರ್ ಲಾರ್ಜ್ ಎಲ್ಲಾ ಬಂತು ಊಟ ಬಂತು ಎಲ್ಲಾ ಬಂತು ಒಂದು್ ದಿನಕ್ಕೆ ಹದಿನೈದು ಹದಿನೈದು ಹದ ನೂರ ದಿಂದ ಹದಿನಾರ ನೂರದವರೆಗೆ ಕೊಡುತ್ತಾರೆ ಸರ್ ಅಲ್ಲಿ ಹೌದಲ್ವಾ
ಹೌದು
ಈಗ ನೀವು ಏನಾದ್ದಾಂಡೇಲಿ ಪ್ರವಾಸ ಮಾಡುತ್ತಿದ್ದಾರೆ ನಿಮ್ ಫ್ರೆಂಡ್ ಅವ್ರು ನೀವು ಏನಾದ್ ಹದ ಹೇಳಿ ನೋಡೋಣ ಈಗ ನೀವು ಯ ಯಾರು ಹೊಂಟಿದೀರಿ ದಾಂಡೆಲಿಗೆ ಪ್ರವಾಸ ಮಾಡುವುದಕ್ಕೆ ನೀವು ಹೇಳ ನಾನು ಅಲ್ಲಿ ನಮ್ಮ ಫ್ರೆಂಡ್ನೆ ಲಾರ್ನಲ್ಲಿ ಅವ್ನ ಹೇಳುತ್ತೇನೆ ನಾನು ನಿಮ್ಮ ನೀವು ಬಂದಿದ್ದೀರಿ ಅಂತ ಪಿಕಪ್ ಮಾಡ್ಕೊಳ್ಳಿ ಸರಿ ಎಂತು ಜನ ಅಂದ್ರೆ ನೀವು ಎಡುಗ ಕಾರ್ಲ್ಲಿ ಹೋಗ್ತಿದ್ದಾರೆ ಎಂತ
ಹೌ ಸರ್ ಇದು ಯಾರ್ಯಾರತ್ತ ಅಂದ್ರೆ ಇವ ಸರ್ ಬೀರಾಬ್ರಿ
ಬೀರಪ್ಪ ನಿಮ್ಮ ಬೀರಪ್ಪ ಅಂದ್ರ ಯಾರು ಸರ್ ನನಗೆ ಒಂದ್ ಸ್ವಲ್ಪ ವೇದ ವಾಕ್ಯದಲ್ಲಿ ಹೇಳಿದ್ರೆ ಅವನು ವೇದ ವಾಕ್ಯದಲ್ಲಿ ಹೇಳಿದ್ದಾರೆ ಅವನಿಗೆ ಪೂರ್ತಿ ನಿಮ್ ಅವ್ರ ಮನೆಯವರು ಪೂರ್ತಿಯ ಮಟ್ಟ ಇರುತ್ತಾರೆ ಅವರಿಗೆ
ಬಿರಪ್ ಜಗಾತಿ ಬಿರಪ ರ
ಜಗತಿ ಬೀರಪ್ಪ ಈಗ ಜಕಾತಿ ಬೀರಪ್ಪ ಅವರು ಮತ್ತು ಮತ್ತೆ ನಿಮ್ಮ ಫ್ರೆಂಡ್ ಮತ್ತ ಯಾರು ಬರುತ್ತಾರೆ ಹೇಳಿ ನೋಡೋಣ ಈಗ ರಾಕೇಶ ಕುಲ್ಕರ್ಣಿ ಅವರು ರಾಕೇಶ್ ಕುಲ್ಕರ್ಣಿ ಈಗ ನಮ್ಮ ಪರಿಹಾರದವರು ಅವರೇ ರಾಕೇಶ್ ಕುಲ್ಕರ್ಣಿ ಅವ್ರು ನಿಮ್ಗ್ ಏನಾದ್ರು ಆಗಬೇಕು ರಾಕೇಶ್ ಕುಲ್ಕರ್ಣಿ ಅವರು
ಹೌದೌದು ನಮ್ಮ ನಮ್ಗೆ ದೋಸ್ತ ಅ
ನಿಮ್ಮ ದೋಸ ಆಗ್ ಮಾಮ ಆಬ ಅವ್ರದು ಅವ್ರನ್ನು ಪ್ರವಾಸಕ್ಕೆ ಕರೆದುಕೊಂಡು ಬನ್ನಿ ಸರ್ ನಾನು ಅವರಿಗೆ ಪ್ರಿಯಾಗಿ ಕ್ರಾಾಸ ಹ ತುರ್ ಜೊತ್ತನೆ ಆಲ್ ಇಂಡಿಯಾ ಟೂರ್ ಅನ್ನು ಫ್ರೀಯಗಿ ತೋರಿಸುತ್ತೇನೆ ಸರ್ ಅವರ್ರಿಗೆ ಇಲ್ಲ ಸರ್ ರಾಕೇಶ್ ಕುಲ್ಕರ್ಣಿ ಅವರು ನಮ್ಮಫಂಡ್ ಸರ್ ಅವ್ರು ನಮ್ಮ ಅಣ್ಣ ತುಂಬದ್ದರು ಇದ್ದಾಗ ಸರ್ ಈಗ ಕುಲಕರ್ಣಿ ಪರಿವಾರದವರು ಎಂದೀ ಎಲ್ಲರೂ ನಮ್ಮ ಅನ್ನ ತಮ್ಮಂದಿರುದ ಹಾಗೆ ಸರ್ ಹೌದಲ್ವಾ
ಹೌ ಸರ್ ಬರಾಬರಿ ನೀ ಹತಾಡ್ವರು ಅದೇ ಸರ್ ಅದೇ ಸರ್ ನಿಮಗೆ ಡಾಕ್ಟರ್ ಹೇಳ್ತರದ ಕ ಸರ್ ಹಾಗಂತಲ್ಲ ಸರ್ ನಾನು ಡಾಕ್ಟರ್ಗೆ ಯಾಕೆ ಕಾಲ್ ಮಾಡಿದೆ ಅಂದ್ರೆ ಅಲ್ಲಿ ಪ್ರವಾಸಗಳಲ್ಲಿ ಏನಾದಹೆಲ್ತ್ ಬಗ್ಗೆ ನಮಗೆ ಇಶ್ಯೂ ಆ ಅ್ರ ನಿಮ್ಗೆ ಕಾಲ್ ಮಾಡ ಮಾಡ್ತಿವ್ ಸರ್ ಅದಕ್ಕೆ ಟ್ಯಾಬ್ಲೆಟ್ ಯಾವ್ ತೊಗೊಂಡ್ ಹೋಗ್ಬೇಕ ಅಂತ ಕ
ಸರ್ ನಿಮ್ಗೆ ಏನಾದ್ರು ನೆಗಡಿ ಕೆಮ್ಮು ಏನಾದ್ರು ಆರೋಗ್ಯದಲ್ಲಿ ಏನಾದ್ರು ಅಸ್ತೋಪ್ಯಸ್ ಸರ್ ನೀನು ಯಾವ ನಿಮಗ್ ಶೀತ ಇದೆ ಅಂದ್ರೆ ಸರ್ ಒಂದು ಅಜಿತ್ ರೋಮ್ಮ ಹೆಚ್ಚಿನಂತ ಗುಳಗಿ ಬರ್ತಾರೆ ಸರ್ ಅದು ಟು ಫಿಫ್ಟಿ ಎ ಟು ಫಿಫ್ಟಿ ಎಮ್ ದು ಏಟಿನ್ ರೂಪಾಯಿ ಅಂತ ಸಿಗುತ್ತದೆ ಮೆಡಿಕಲ್ ನಲ್ಲಿ ಅದು ತೆಗೆದುಕೊಂಡ್ರೆ ನಿಮ್ಮ ಆರೋಗ್ಯದಲ್ಲಿ ಏನ ಆಗ
ಸರ್ ಸರ್ ಟು ಫಿಫ್ಟಿ ಅವನ್ನ ಪುಲ್ ತಗಬೇಕ ಹಾಫ್
ಇಲ್ಲ ಸರ್ ಪುಲ್ ತಗಬೇಕ ನಿಮ್ದು ಹ್ಯಮ್ಯಿನಿಟಿ ಪವರ್ ಇರ್ತದಲ್ಲ ಸರ್ ನಿಮ ಹಮಟಿ ಹಿಮ್ಯುನಿಟಿ ಪವರ್ ಹೆಚ್ಚು ಇರುದ್ರರಿದ ನಿಮಗೆ ಏನು ಆಗಲು ಸಾಧ್ಯತೆ ಇಲ್ಲ ಇಮ್ಯುನಿಟಿ ಪವರ್ ಎಷ್ಟು ಇರುತ್ತದೆ ಅಷ್ಟು ಮನುಷ್ಯನಿಗೆ ಹೆಚ್ಚು ನಂತರ ಸರ್ ಎಲ್ಲ ಮನುಷ್ಯನಿಗೆ ಕಣಗಳು ಎಲ್ಲ ಇರುತ್ತವೆ
ಸರ್ ಸರ್ ಟ್ಯಾಬ್ಲೆಟ್ ಊಟ ಊಟ ಮಾಡಿದ ನಂತತ್ರ ತೊಬೇಕ ನ್ ಒಟ್ ಇದು ಗುಳಿ ಊಟ ಮಾಡಬೇಕ ರೀ
ಸರ್ ನಾನು ಈಗ ಒಂದು ಹದಿನೈದು ವರ್ಷ ಆಯ್ತು ಸರ್ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ನೀವೇ ಮೊದ್ಲು ನ ಕೇಳರ ಊಟ ಮಾಡಿದ ಮೇಲೆ ತಗೊಳ್ಬೇಕು ಸರ್ ಯಾವದಾದ್ರು ಗುಳಿಗೆ ಇದ್ದರೆ ಅದನ್ನು ಊಟ ಮಾಡುವುದಕ್ಕಿಂತ ಮೊದಲು ತು ಅಂದ್ರೆ ಹಣದಲ್ಲಿ ಆರೋಗ್ಯದಲ್ಲಿ ಇರುತ್ತ ಶುರು ಆುತ್ತದೆ ನಾನು ಒ
ಸರ್ ಕರೆಕ್ಟ್ ಸ ಸರ್ ನೀವು ಎಂ ಬಿ ಎಸ್ ಮಾಡ್ರೆ ಹೌದಲ್ವಾ ಕುಲಕರ್ಣಿ ಅವ್ರು
ಸಂಗಮದ ಶುಕುರ್ಕಿ
ಹೌದಾ ಸರ್ ಸರ್ ಅದೇ ನೀವು ಸರ್ ಊಟ ಊಟ ಮಾಡದ ನಂತರ ಗುಳಗ ತೋತೇವ್ರಿ ಗುಳಗಿ ತಗೋದುಳ್ಳದ ಊದೊಳಗೆ ಹೋಗ್ತಲ್ರಿ ಅದ ಹೆಂಗ ಇದಾಗಗ್ತತ್ರಿ ಎಲ್ಲ ಕ ಮೈಗೆಲ್ಲ ಸಪ್ಲೈ ಆಗ್ಬೇಕ ರು
ಸರ್ ಈಗ ಮನುಷ್ಯನಿಗೆ ಆರೋಗ್ಯವ ಮುಖ್ಯ ಆರೋಗ್ಯ ಇದ್ರೆ ನಿಮಂತ ಮಾಡ ಸರಿ ಈಗ ಊಟ ಮಾಡಿದ ಮೇಲೆ ಮನುಷ್ಯನಿಗೆ ಈಗ ಊಟ ಮಾಡಲ್ದಿದ್ರೆ ಅವನಿಗೆ ಚಕ್ರ ಬರುತ್ತದೆ ವ್ಯಾಯಾಮ ಮತ್ತೆ ಅಸ್ತವ್ಯಸ್ತ ಆಗುತ್ತಾಳೆ ಅವ್ನಿಗೆ ಬಿಸಿಲಿಗೆ ತಲೆ ಬಂದು ಸುತ್ತ ತಲೆಗೆ ಬಿದ್ದು ಹೋಗುತ್ತಾನೆ ಊಟ ಮಾಡಿದ ಮೇಲೆ ತಲೆ ಗುಳಿಗೆ ತಗೊಂಡು ಒಂದು ಎರಡು ಎರಡು ಕ ಗಂಟೆಗಳ ಕಾಲ ನಿದ್ರೆ ಮಾಡಿದ್ರೆ ಅವನು ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತದೆ ಹೌದಲ್ವಾ
ಹೌ ಸರ್
ಹೇಳ್ತಿದ್ದೇನೆ ಸ ನಿಮಗೆ
ನಿಮಗೆ ನಿಮ ಫೇಮಂೈಬಟ್ ಇಂಜನ್ ಇಲ್ಲ ನಿಮ ಗೋರ್ೆಂಟ್
ಸರ್ ನನಗೆ ಗೌರ್ಮೆಂಟ್ನಿಂದ ತಿಂಗಳು ಒಂದು ತಿಂಗಳಿಗೆ ಏಳು ಲಕ್ಷದಿಂದ ಎಂಟರು ಲಕ್ಷ ಪೇಮೆಂಟ್ ಕೊಡ್ತಲ್ಲಗೆ
ಸರ್ ಇದು ನೀವು ಯಾರಿಗಾದ್ೂ ಅನ್ಯಾಯ ಮಾಡ್ತೀರಾ ಸರ್ ಡಾಕ್ಟರ್
ಸರ್ ನನ್ನ ಜೀವನದಲ್ಲಿ ನಾನು ಮತ್ತೊಬ್ಬರಿಗೆ ಅನ್ಯಾಯ ಅಭಯಿಸುವುದಿಲ್ಲ
ಸ ಅನ್ಯತ್ ಆಗೈತ್ಲಾ ಸರ್ ನೀ ನೀವು ನಮಗೆ ಮೋಸ ಮಾಡಿದೀರ ಸ ಮೋಸ ಮಾಡಿದ್ದಿಲ್ಲ
ಈಗ ಮೋಸ ಮಾಡಬಾರದು ಸರ್ ಈಗ ನಾನು ಮ ಒಟ್ಟೊಬ್ಬ ಅವರಿಗೆ ಮೋಸ ಮಾಡಿದರೆ ನನಗೂ ಮೋಸ ಮಾಡಲು ಒಬ್ಬರು ಇರುತ್ತಾರೆ ಈಗ ದೇವರು ಅವರು ಎಲ್ಲ ಮೇಲೆ ಕುಂತು ಎಲ್ಲರನ್ನೂ ನೋಡಿಕೊಳ್ಳುತ್ತಿದ್ದಾನೆ ಈಗ ಮತ್ತೊಬರಿಗೆ ಮೋಸ ಮಾಡದು ಮಾಡಬಾರದು ಮಾಡಿದ್ರೆ ನಮ್ಮ ಮುಗಿ ಬಂದ ದಿನ ಅ್ರೆಂದು ತಕದೆ ಪಾಪ ಈಗ ಮತ್ತೊಬ್ಬರು ಶಾಪು ತಪ್ಪದ ಸರ್ ನಾನು ಹೇಳ್ಬೇಕಂದ್ರೆ ಒಂದೇ ಮಾತಿನಾನ ಹೇಳ್ತೇನೆ
ಬರಾಬರಿ ಸರ್ ನೀವ್ ಹೇಳ್ತಾರದ ಬರಬ್ರರಿ ಅಂದ್ರೆ ನಿಮ್ಮ ಎಂ ಬಿ ಬಿ ಎಸ್ ಡಾಕ್ಟರ್ ಡಾಕ್ಟರ್ ಒಳಗ ಇನ್ನ ತಗಾದ್ರರು ಒಂದು ಸತ್ಯಲ ಅಂದ್ರೆ ಒಂದು
ಸರ್ ನನ್ನ ಕೈಯಲ್ಲಿ ಮೂರು ಜಿಮುಗಳ ಜೀವಿ ದೇಮಳ ಹೋಗಿದ್ದಾರೆ ಸರ್ ಯಾಕೆಂದ್ರೆ ಲಾಸ್ಟ್ ಕೇಜ ಕರೆದುಕೊಂಡು ಬಂದಿದ್ದ ಬಂದಿದ್ದಾರೆ ನಾನು ಏನ್ ಮಾಡುವುದಕ್ಕೆ ಪ್ರಯತ್ನವಿಲ್ಲ ಲಾಸ್ಟ್ ಸ್ಟೇಜ್ಗೆ ಬಂದ್ರೆ ಹೇಗೆ ಮಾಡಬೇಕು ಸರ್ ನನ್ನ ಕೈಯಲ್ಲಿ ಒಬ್ಬ ಕ್ಯಾನ್ಸರ್ ಪೇಷಂಟನ್ನು ಕಳೆದುಕೊಂಡು ಹೋದರವರು
ಸರ್ ಹಾಗಲ್ಲ ಸ ಸರ್ ಮೊನ್ನೆ ಒಂದು ಪೇಶೆಂಟ್ ಬಂಗತಿಲ್ರಿ ನಿಮ್ ಕಡೆ ಸಂಗನ ಜೋಶಿ ಕುಲಕರ್ನ್ ಕಡೆ ರೀ ಒಂದ ಪೆಂಟ್ ಕಸೋರಂದ್ರೀ
ಈಗ ನಿಮ್ಮ ನನ್ನ ಕಡೆ ಬಂದಿದ್ದು ಸರ್ ಅವರು ಶ್ರಾವಣ್ ಕುಮಾರ್ ಜೋಶಿ ಅಂತ ನಿಮ್ಮ ಶ್ರಾವಣ ಮ ಜೋರುೋಿ
ಅಲ್ರರಿ ಅಂದ್ರ ನಿಮ್ ಕಡೆ ಒಂದ್ ಪೇೇಶೆಂಟ್ ಬಂದೇತ್ರಿ ಇರಣನ್ನ ಇರಣನ್ನ್ಣ ಕಾಳೇಗೌಡ
ಇರಣ್ಣ ಕಾಳೇಗೌಡ ಇರಣ್ಣ ಕಾಳೇಗೌಡ ಅವ್ರು ಬಂದಿದ್ದರು ಬಂದು ಹೋಗಿದ್ದಾರೆ ಅವ್ರರಿಗೆ ಚಿಕಿತ್ಸೆ ಕೊಟ್ಟಿದ್ದೇನೆ ಲಮವಾಗಿ ಚಿಕಿತ್ಸೆ ಕೊಟ್ಟಿದ್ದೇನೆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದೇನೆ ಅವ್ರ ಏನುೂ ಆಗಿಲ್ಲ ಎಲ್ಲ ಆರಾಮಾಗಿ ಕಳ್ತಿದ್ದೇನೆ ಅವರ ಮನೆಗೆ
ಅವರು ಟ್ರ್ಯಾಕ್ಟರ್ ಓಡ್ಸಲು ಹೋಗಿ ಪಾಯಲ್ಸ್ ಆಗ ಸರ್ ಅವ
ಹೌದು ಸರ್ ಯಾಕೆಂದ್ರೆ ಟ್ರ್ಯಾಕ್ಟರ್ ಓಡಿದ್ ಈಗ ಬೇಸಿಗೆ ಕಾಲದಲ್ಲಿ ಬಿಸಿಲು ಬಹಳ ಇರುತ್ತದೆ ಯಾಕೆಂದ್ರೆ ಕುಂಂತು ಕುು ಒಂದೇ ಜಾಗದಲ್ಲಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ಕುಂತರೆ ಅವನಿಗೆ ಪಾಯಲ್ಸಾಗುವ ಸಾಧ್ಯತೆೆಯತ್ತು
ಸರ್ ಆ ಸರ್ ಆ ಪೈಲ್ಸಿಗೆ ಏನಾದ್ರು ಪರಿಹಾರ ಇಲ್ವಾ ಸರ್ ಅವ್ರಿಗೆ ಕಡಿಮೆ ಆಗಲು
ಈಗ ಇದೆ ಸರ್ ಅದಕ್ಕೆ ಪರಿಹಾರ ಕೊಡುತ್ತೇನೆ ಸರ್ ಈಗ ಪೈಲ್ಸ್ ಹೋಗಬೇಕಂದ್ರೆ ದಿನಾಲು ನಿಮ್ಮ ಮನೆಯಲ್ಲಿ ಹೈನುಗಾರಿಕೆ ಇದೆಯಾ ನಿಮ್ಮ ಮನೆಯಲ್ಲಿ ಎಮ್ಮೆಗಳು ಇದೆಯಾ
ಹ ಮತ್ತೊಬ್ಬರ ಹತ್ರನ ತೆಗೆದುಕೊೊಳ್ಳುತ್ತೀವಿ
ಸರಿ ನೀವು ಮತ್ತೊಬ್ಬ ಅಂತಲ್ಲಿ ಹಾಲು ತೆಗೆದುಕೊಳ್ಳಿ ಅದ್ರ ಹಾಲಿನಿಂದ ಮಜ್ಜಿಗೆ ಮಸರಾಗುತ್ತೆ ಅದು ಮ ಜ್ಜಿಗೆ ಮಸ ಮಜ್ಜಿಗೆ ಬಯಲ್ಸಿಗೆ ತುಂಬಾ ಮುಖ್ಯ ನೀವು ಮಜ್ಜಿಗೆ ದಿನಾಲುು ಮುಂಜಾನೆದುರು ಕೊಟ್ಟರೆ ಅವಿಗೆ ಪಲ್ಸ್ ಬರುವುದಿಲ್ಲ ಆದಷ್ಟು ಜಲ್ಫೈಲ್ಸ್ ಕಡಿಮೆ ಆಗುತ್ತದೆ ಮತ್ತೆ ಬಯಲ್ಸ್ ಹೋಗಬೇಕಂದ್ರೆ ಅವ್ನಿಗೆ ಚಪಾತಿ ಕೂಡ ಕೊಡಬ ಅರು ಈಗ ಗೋಧಿಯ ಏನು ಬರುತ್ತವೆ ಗೋಧಿಯ ಆರಂಭ ಕೊಡಬಾರದು ನ ಜೋಳದ ರಾಗಿ ಆಗಲಿ ಗಂಜಿ ಆಗಲಿ
ಅದೇ ಸರ್ ನಾವ್ ಹೇಳತೀವಿ ಸರ ಅದೆಲ್ಲಾ ರಾಗಿ ನ್ನು ರಾಗಿ ಮುದ್ದೆ ರಾಗಿ ಮಾ ರಾಗಿ ಮುದ್ದೆ ಮಾಡ್ತೇವ ಸರ್ ನಮ್ಮ ಮನೆಯಲ್ಲಿ
ಇನ್ನು ರಾಗಿ ಮುದ್ದೆ ಗಟ್ಟಿಸರ್ ಅದು ಉತ್ತರ ಕರ್ನಾಟಕದ ಒಂದು ಆಹಾರದ ಮೂಲತಮ್ಮ ಒಂದು ಆಹಾರ ಶುದ್ಧ ಆಹಾರ ಸರ್ ಅದು
ಅದೇ ಸರ್ ನಮ್ಮೂರ ಸರ್ ಕಿರೆಣ್ ಅಂಗಡಿಗಳಲ್ಲ ಕಿರಾಣಿ ಅಂಗಡಿ ಗಳಲ್ಲಿ ರಾಗಿ ಮುದ್ದೆ ಸಿಗುತ್ತೆ ಸರ್ ಹೋಟೆಲ್ ಹೋಟೆಲ್ಗಳಲ್ಲಿ ಅದು ಸಾಬು ಹೋಟೆಲ್ಗಳಲ್ಲಿ ಸಿಗುತ್ತೆ ಸರ್
ಸರ್ ನಿಮ್ಮ ಊರಲ್ಲಿ ರಾಗಿ ಮುದ್ದೆ ಚುಗಿದೆ ನನಗೆ ಆಚ್ಚರವಾಗುತ್ತಿದೆ ಅಲ್ವಾ ನಿಮ್ಮ ಊರು ಯಾವ ಊರು ನಿಮ್ಮ ಊರು ಯಾವರು ಸರ್
ಲ್ಲಿ ಸಾಬು ಅವರ ಅಂಗಡಿಗಳಲ್ಲಿ ಸಿಗು
ಈಗ ಸವಣ್ಣ ವೇಳೆಯಲ್ಲಿ ಸಾಂಬುವಾರ ಅಂಗಡಿಯಲ್ಲಿ ನಿಮಗೆ ರಾಗಿ ಮುದ್ದೆ ಸಿಗುತ್ತವೆ ಅಂದ ಅರ್ಥ ಈಗ ಅವರು ರಾಗಿ ಮುದ್ದೆಯನ್ನು ಚೆನ್ನಾಗಿ ಮಾಡುತ್ತಾರೆ ನಿಮ್ಮ ಸವನಹಳ್ಳಿಯಲ್ಲಿ
ಹೌದಸರ್ ಮಾಡ್ತಾರೆ ಆದ್ರೆ ಜಿಗಿಟ ಇರುದಿಲ್ಲಾ ಸರ್ ಅದೆಲ್ಲಾ ಅಂಟ ಹಾಕುದಿಲ್ಲ ಅಂತ ಅನ್ಸ್ತ
ಸರ್ ಈಗ ರಾಗಿ ಮುದ್ದೆ ತಿನ್ಬೇಕಾದ್ರೆ ಅದನ್ನು ಕಡಿಯೋದಕ್ಕೆ ಆಗುವುದಿಲ್ಲ ಅದನ್ನು ಗುಳಂ ಗುಳುಂ ಗುಳಂ ಅಂತ ನುಂಗಬೇಕು ಅದು ಹಲ್ಲಿಗೆ ಅಂಟಿಕೊಳ್ಳುತ್ತದೆ ಸರ್ ತುಂಬಾ ಎಷ್ಟ ಸ್ಟ್ರಾಂಗ್ ಇರುತ್ತದೆ ಸರ್ ಅದಕ್ಕೆ ಮನುಷ್ಯ
ಹೌದ ಸರ್ ಓಕೆ ಸರ್ ಊಟ ಸರ್
ಹ ಸರ್ ಸರ್ ನಿಮ್ದು ಊಟ ಆಗೇತಿ ಊಟವನ್ನು ಚೆನ್ನಾಗಿ ಮಾಡಿಕೊಳ್ಳುತ್ತಾರೆ ನೀವು ಒಂದ್ ಸ್ವಲ್ಪ ಊಟವನ್ನು ಚೆನ್ನಾಗಿ ಸೇವಿಸಿ ನೀವು ಜಂಕ್ ಫುಂಡಗಳನ್ನು ತಿನ್ನಬೇಡಿ ಹೊರಗಿಂದ ಸರ್ ನಾನು ಕಾಲ್ ಬ್ಯಾಕ್ ಮಾಡೋಡ್ತೇನೆ ಸರ್ ನಿಮಗೆ ಮತ್ತೊಮ್ಮೆ
ನಾ ಆಯ್ತು ಕೆ
ಆಯಿತ ಸರ್